ನಮಸ್ಕಾರ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ
ಹೌದಾ ಈಗ ಸ ನಾವು ನಮ್ಗೆ ಇಷ್ಟವಾದ ದೇವರನ್ನು ನಮಗೆ ಇಷ್ಟವಾದ ದೇವರನ್ನು ದರ್ಶಿಸಲು ತಿರುಪತಿಗೆ ಬಂದಿದ್ದೇವೆ
ನಾನು ನಿಮ್ಮನ್ನು ತಿರುಪತಿ ಬಗ್ಗೆನೆ ಏನ ಕೇಳ ಬೇಕಂತ ಕರೆ ಮಾಡಿದೆ
ಎ ಹೌದ ತಿರುಪತಿ ದಮ
ಹಾ ತಿರುಪತಿ ನನಗೆ ಗೊತ್ತು ನಾನು ಕಳೆದ ವರ್ಷ ತಿರುಪತಿಗೆ ಬಂದಿದ್ದೆ ಅದು ತುಂಬಾ ಪ್ರಸಿದ್ಧವಾದ ಯಾತ್ರಾ ಸ್ಥಳ ಅಲ್ವಾ
ಹೌದು ನೀವು ಯಾರ
ನಾನು ನನ್ನ ಅಮ್ಮನ ಅಪ್ಪನ ಜೊತೆಗೆ ಹೋಗಿದ್ದೆ ಈಗ ನನ್ನ ಸ್ನೇಹಿತನ ಜೊತೆ ಬಂದಿದ್ದೇನೆ ಗೊತ್ತ ಸತ್ತ
ಹೌದಾ ನಾವು ನಮ್ಮ ಸ್ನೇಹಿತೆಯ ಜೊತೆ ಹೋಗಿದ್ದೇವೆ
ನಾವು ಒಂದು ಕೊೂಡಬಹುದಲ್ವಾ ನೀವು ತಿರುಪತಿಯಲ್ಲಿದ್ದೀರಾ ನಾವು ತಿರುಪತಿಯಲ್ಲಿದ್ದೀವಿ ಹಾ ಏನ ಕೇಳಿಸಲಿಲ್ಲ
ನಾವು ಪ್ರಸ್ತುತ
ಹೌದಾ ತಿರುಪತಿಯಲ್ಲಿ ಭಾರಿ ಮಳೆ ಆಾಗುತ್ತೆ
ಹ ಹೌದು ನಿಜ ಸಮಾಚಾರ ಏನ್ ತಿಳಿಯದು ನೀವು ತಿರುಪತಿಯಲ್ಲಿ ಬಿದ್ದ
ಇಲ್ಲ ನಾವಿರೋ ಕಡೆ ನಾವಿರೋ ಕಡೆ ಮ ಬಟ್ ತಿರುಪತಿಯ ಬೇರೆ ಭಾಗದಲ್ಲಿ ಮಳೆ ಭಾರಿ ಬೀಳುತ್ತಿದೆ ಎಂದು ಸಮಾಚಾರ ತಿಳಿಯಿತು ಅದರಿಂದ ಕೇಳಿದ್ದ ಹಾಗೇಗ ಭಾರತದಲ್ಲಿ ಒಂದು ಕಡೆ ಮಾಡೇ ಬಿಾರೆ ಎಲ್ಲಾ ಕಡೆ ಬಹಳೆ ಗರ್ವ
ಇಲ್ಲಿ ಅದು ಭಾರತ ಇದು ತಿರುಪತಿ ಭಾರತ ಅಂದ್ರೆ ಜಾಸ್ತಿ ಇರುತ್ತೆ ತಿರುಪತಿ ಅಂದ್ರೆ
ತಿರುಪತಿ ತಿರುಪತಿ ಅನ್ನೋದು ಚಿಕ್ಕ ಪ್ರದೇಶವೇನಲ್ಲ ಅದು ದೊಡ್ಡವಾದ ಪ್ರದೇಶವದೆ ಅರ್ಥವಾದವರು ಇಷ್ಟೊಂದಿಲ್ಲ ಮಾತಾ ನಿಮಗೆ ಸರಿಸಾಾಗಿ ಆ ಟ್ ಹೌದಾ ನಾನೇ ಹೋಗ್ಲಿ ಅಂತ ಬಿಟ್ಕೊಡು ಟೀಚರ್ ಬ ಹೌದು ನಿನ ಆದ ಗೌರವ ನಾನು ಸದಾ ಕೊಡುತ್ತೇನೆ
ತಿರುಪತಿ ಏಕೆ ಪ್ರಸಿದ್ಧ ಅಂತ ಗೊತ್ತಾ ನಿಮಗೆ ಏ ಆ ನೀಮ್ ಗೊತ್ತಿಲ್ದಿರಾನೇ ತಿರುಪತಿ ಹೋಗ್ಬಿಟ್ರ
ದೇವರನ್ನು ದರ್ಶಿಸಲು ಬರುತ್ತೇವೆ ಆದದರ ಪ್ರಸಿದ್ಧ ಶಿಶಿ ಅ ಪ ಕೇರ ಬ ತಿಮಿನ ಮೇಲೆ ಕೈದ
ನನಗೆ ಯಾಕೋ ತಿರುಪತಿ ಲಡ್ಡು ಲಡ್ಡುಅಂದ್ರೆ ಇಷ್ಟವೇ ಇಲ್ಲ ಗೊತ್ತೆ
ಬಂದ ಪ್ರಾಣ ಎಷ್ಟು ಕೊಡುತ್ತಿದರ ನಾು ನಮಗೆ ಬೆಂಬಲ ಪ್ರಾಣ
ನನಗೆ ಅಯ್ಯೋ ನನಗ್ ರುಚಿಕರ ಅದು ಜಾಸ್ತಿ ಏನದು ಸಕ್ಕರೆ ಇರುತ್ತೆ ಅದರಲ್ಲಿ ಅದಕ್ಕೆ ನನಗೆ ಸ್ವಲ್ಪ ತಿನ್ನೋಷ್ಟೆಲುಗಡೆಗೆ ನನಗೆ ಬೇಡ ಅನ್ಸುತ್ತೆ
ರುಚಿಕರವಾದ ಅಡಿಗೆ ವಂಕಟೇಶ್ವರ ಸಾ
ಗೊತ್ತಿದ್ದೆ ಹೋಗಿದ್ದೀರಾ ಎಷ್ಟ್ ಸರಿ ಹೋಗಿದ್ದೀರಾ ಓ ಅಯ್ಯೂ ನನ್ನ ಜೀವನದಲ್ಲಿಯೇ ನಾನು ಯಾರ ನ್ನನ್ನು ಕೇಳಲಿಲ್ಲ ಗೊತ್ತಾ ಇಪ್ಪತ್ತು ಬಾರಿ ಒಂದು ದೇವಸ್ಥಾನಕ್ಕೆ ಭೇಟಿಯಾಗಿರೋದು
ಇವರ ನೋಡಿಂತ ವಿಶೇಷವಾದ ವ್ಯಕ್ತಿಗಳು ಇರು ನಾರ ನಾ ನ ಬ ಕಾಶ ಳ್ ನಡ ಹತನ ಕೇ್ರನಾಥ ಮತ್ತನಾಥ ಹಿಮ ಹಿಮಳ ಹ ಚನ್ ಚ ಲಕ್ಷಾಂತರ ಜನಾ ಬರುತ್ತಾರೆ ಅವರು ದರ್ಶನ ಪಡೆಯಲು ಎಷ್ಟೊತ್ತು ಕಾಯಬಹುದು ಇನ್ನುವುದು ಅಂಚನ ಹಾಕಲು ಸಾಧ್ಯವೇ ಇ ಕೆಲವೊಬ್ಬರಿಗೆ ಐದು ಗಂಟೆ
ಏನು ನಿಮಗೆ ತಿರುಪತಿ ಬಗ್ಗೆ ಬಹಳ ಹೆಚ್ಚು ವಿಷಯ ಗೊತ್ತಿದೆ ಅಂತ ಅನ್ಕೊತಾ ಇದ್ದೀನಿ ಹ್ಮ್
ಇಪ್ಪತ್ತು ಬಾರಿ ಬಂದಿದ್ದೇನೆ ಎಂದರೆ ಅಷ್ಟು ಮಾತ್ರ ತಿ ತಿಳಿದುಕೊಳ್ಳುವುದು ನನ್ನ ಜವಾಬ್ದಾರಿ ಮತ್ತು ನನ್ನ ಗೆಳೆಯರಿಗೆ ಹಾಗೂ ಮಿ ಮಿತ್ರರಿಗೆ ಇದರ ಪ್ರಾಶಿಷ್ಟತೆವನ್ನು ಮತ್ತೆ ಎಲ್ಲರಿಗೂ ಹಂಚುವುದು ನನ್ನ ಹೌದ ಇದಾಗಿರುತ್ತೆದ ತಿರುಪತಿ ಇಲ್ಲ ನ
ಇವಾಗ
ಕುಕ್ರಾಾಸ ನಾನುಿಂದ ಮಾ ಕುಕರಾಸಮತೇ ಕಾಯಿಮ್ಮ ತಿಯಲ್ಲಿ ಪೂಜೆ ಿಲ್ಲ
ತಿರುಮಲಕ್ಕೆ ಹೋಗುವ ಹೇಗೆ ಹೋಗ್ಬಹುದು ಅಂತ ಹೇಳ್ತೀರಾ ಹ
ಅಲ್ಲಿಗೆ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ತಿರುಪತಿಗೆ ಪ್ರಯಾಣಿಸಬಹುದು ಪ್ರಯಾಣ ಪ್ರಯಾಣಿಸಿದ ಮೇಲೆ ಅಲ್ಲಿ ನೀವು ಕಾಲು ಅಡುಗೆ ದಾರಿಯಿಂದಾದರೂ ಮೇಲೆ ಹೋಗಬ ಹ ಅಥವಾ ವಾಹನದ ಸಹಾಯದಿಂದ ಅದರ ಮೇಲೆ ಹೋಗಬಹುದು ಮೆ ವಿಶಿಷ್ಟವಾದ ಸೌಲಭ್ಯಗಳು ಲಭ್ಯವಿರುತ್ತವು ತಿ ತಿ ಇಲ್ಲ ಇಲ್ಲ ಅಂತ
ವಿಮಾನ ಇಲ್ವಾ ಯಾಕಿಲ್ಲ ವಿಮಾನ ನನಗೆ
ನನ ಅಂದ್ರೆ ತುಂಬಾ ಇಷ್ಟ ವಿಮಾನದಲ್ಲಿ ಮಾಡುದು ಆದರೆ ಸಮಯವೇ ಕೂಡಿ ಬರುತ್ತಿಲ್ಲ
ಅಲ್ಲಿ ನೋಡಬೇಕಾದ ಇನ್ನಿತರ ಸ್ಥಳಗಳು ಏನಾದ್ರು ಇದಾವ
ಪತಿಯಲ್ಲಿ ಬಹಳ ವಿಶಿಷ್ಟವಾದ ದೇವದ ಸ್ಥಾನ ಹ್ಮ ಕ ಹ ಇಲ್ಲಿ ಹೌದು ಆಕಾಶಗಂಗಾ ಜಲಪಾತ ಪಾಪ ವಿನಾಶಂ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನವು ಮತ್ತು ಮುಂತಾದ ಹಲವು ಪ್ರಸಿದ್ಧ ದೇವಾಲಯಗಳು ಇದೆ ಅದನ್ನು ನೀವು ತಿರುಪತಿ ಶ್ರ ವೆಂಕಟೇಶ್ವರ ಸ್ವಾಮಿ
ಸಾಕು ಸಾಕು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಮಾಡಿ ಸಾಯ್ತಿದ್ದೀರಾ ನನ್ನ ನೀವು ಯಾಕೆ ನಾನು ಏನು ಕೇಳಿದರೆ ಅದಕ್ಕೆ ಮಾತ್ರ ಉತ್ತರ ಕೊಡಿ ಯಾಕೆ ನೀವು ಜಾಸ್ತಿ ಉತ್ತರ ಕೊಡ್ತಿದ್ದೀರಾ
ನನಗೆ ಹೌದಾ ಹ ಅಷ್ಟೊಂದು ಅಷ್ಟೊಂದುವಾಗಿ ಮಾತಾಡುತ್ತಿದ್ದೇನೆನ ಹ ಗೊತ್ತ ಅಲ್ಲ ನನ ಉದ ಬ
ಅಲ್ಲ ಇರಿ ನೀವು ಇಪ್ಪತ್ತು ಸಾರಿ ತಿರುಪತಿಗೆ ಹೋಗಿದ್ದೀರಾ ಅಂತೇಳ್ಬಿಟ್ಟು ಇಪ್ಪತ್ತು ತರ ಹೇಳ್ತಿದ್ದೀರಾ ಒಂದು ಪ್ರಶ್ನೆಗೆ ಇಪ್ಪತ್ತು ಉತ್ತರ ಕೊಡ್ತೀ
ಹಾ ಹ ಇಲ್ಲಾ
ಸರಿ ಸರಿ ಆಯ್ತ್ು ಬಿಿಡಿ ಇನ್ನೊಂದು ಪ್ರಶ್ನೆ ಕೇಳಿ ಮುಗಸ್ತೀನಿ ನನ್ ಕೈಲಿ ಆಗ್ತಿಲ್ಲ ನಿಮ್ಮ ಉತ್ತರ ಕೇಳದಿಕ್ಕೆ
ಅಷ್ಟೊಂದು ಕಷ್ಟ ಆಗೈಲ್ರಿ ್್ತ ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ನೀ ಕ
ಈಗ ಏನು ಗಮನಿಸಬೇಕು
ಗ ಹುವ ದೇವಸ್ಥಾನದ ನಿಯಮಗಳನ್ನು ಪಾಲಿಸಬೇಕು ಸ್ವಚ್ತೆಯ ಭಕ್ತರು ದರ್ಶನ ಮಾಡಬೇಕು ಇಲ್ಲಿನ ಹೂ ಅಂದು ತಗೊಂಡನು
ನೋಡಿ ನಾನು ಕೇಳಿದ್ದು ಒಂದು ಪ್ರಶ್ನೆ ನೀವು ಉತ್ತರ ಮಾಡಿದ್ದು ಇಪ್ಪತ್ತು ಪದಗಳಿಂದ ಮಾಡ್ತದ್ದೀರಾ ನನಗೆ ಒಂದು ಪದ ಸಾಕು
ಹ ಹ್ ಹೌದು ಆಯ್ತ ನಿಮ್ಮ ಜೊತೆ ಮಾತಾಡಲು ನನಗೆ ಖುಷಿ ಆಗುತ್ತದೆ ಆದದರಿಂದ ನಾನು ಮಾತಾಡುತ್ತ ನೆ ಇರುತೆನೆ
ಹ್ ಹ್ ಸರಿ ಆಯ್ತು ನಿಮ್ಮ ಕರೆಗೆ ಎತ್ತಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕರೆಯಲ್ಲಿ ಮಾತಾಡೋಣ